ಹಲೋ ಹೇಳಿ ಮೇಡಮ್
ನಮಸ್ತೆ ಸರ್
ನಮಸ್ತೆ ಮೇಡಮ್ ಏನ್ ಮಾಡೇಡಂ್ ಮೇಡಮ್ ಟಕ್ಟಿ ಮೇಲೆ ಟ್ಯಾಕ್ಿ ಒಂಚೂರು ಕೆಲ್ಸ ಇತ್ತು ನೋಡ್ತಾ ಇದ್ದು ಏನಿದೆ ಏನಿಲ್ಲ ಅಂತ
ಓ ನಿಮ್ಗ್ ಟ್ಯಾಕ್ಟ್ರಿ ಎಲ್ಲ ಓಡ್ಸಕ್ ಬರುತ್ತಾ
ಹೂ ಮೇಡಮ್ ಟ್ಯಾಕ್ಟ್ರಿ ಎಲ್ಲ ಓಡಸ್ತೀವಿ ಟ್ಯಾಕ್ಟ್ರಿ ಕಾರು ಅಲ್ಲೇ ಒಂದ್ ಎರಡ್ ಮೂರ್ ವರ್ಷ ಯಿಂದ ಮೇಡಮ್
ಹಓ ಟ್ಯಾಕ್ಟ್ರಿ ಕಾರು ಎಲ್ಲ ತರ ಗಾಡಿನೂ ಓಡಸ್ತ ತೀರಾ ಅಂದಂಗ ಆಯ್ತು
ಮತ್ತೆ ಮೇಡಂ
ಹೂ ಸಿಕ್ಸ್ ವೀಲ್ ಗಾಡಿ ಕೊಟರು ಓಡ್ಸೋಷ್ಟು ಇದೆ ಇವಾಗ ನಿಮ್ಗೆ
ಹಾ ಓಡಸ್ತೀವಿ ಮೇಡಮ್ ಅದ್ರಲ್ಲಿ ಏನ್ ತೊಂದರೆ ಇಲ್ಲ
ಈಗ
ಏನ್ ಡೈವಿಂಗ್ ಸ್ಕೂಲ್ ಎಲ್ಲ ಏನಿಲ್ಲ ಮೇಡಮ್ ಹಂಗೆ ಕಲ್ತಿರೋದು ಎಲ್ಲ ನಮ್ಮ್ ಭಾವ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ ಹೂ ನಾಷ್ಟ ಆತಿ ನಮಗೆ ಇಂಟರೆಸ್ಟ್ ಡ್ರೈವಿಂಗ್ ಮೇಲೆ
ಹಾ ಹೌದು ಕಲಿಯೋವರೆಗೆ ಕಲ್ಸೋ್ರ ಯಾರನ್ನ ಒಂದ್ ಸ್ವಲ್ಪ ಹೇಳ್ಕಬಟ್ರುನು
ಹ ಮೇಡಂ ಹೌದೌದು ಮೇಡಂ ಇವತ್ತೊಂದ್ ರೋಡ್ ರೋಡ್ ಎದ್ ಬಾಡ್ಿಗೆ ಇತ್ತು ಅವರು ನೆನ್ನೆ ಹೇಳಿದ್ರು ನೆನ್ನೆ ಹೋಗಕ ಆಗಿರ್ಲಿಲ್ಲ ಅಂತ ಇವತ ಅಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಬೇರೆಗಾಡಿ.
ರೈತ್ರಲ್ವಾ. ಅವರು ಟೈಮಗ್ ಬರ್ಬೇಕಂತ ನಿರೀಕ್ಷೆ ಮಾಡ್ತಾರೆ.
ಅದೇ ಅದೇ
ತಿಂಡಿಗಳ ಆಯ್ತಾ ಸರ್.
ಏನ್ ಮೇಡಮ್.
ತಿಂಡಿ ತಿಂಡಿ.
ತಿಂಡಿ ಎಲ್ಲ ಆಯ್ತು ಮೇಡಮ್ ನೀವೇನ್ ಏನ್ ತಿಂಡಿ ಮೇಡಮ್ ನಿಮ್ದು.
ನಮ್ಮ ಮನೇಲಿ ಚಿತ್ರಾನ್ನ ಮಾಡಿದ ಸರ್ ನಿಮ್ದು.
ನಮದುು ಅವ್ಲಕ್ಕಿ ಮೇಡಮ್.
ಅವಲಕ್ಕಿ ಮಾಡಿದ್ರಾ ಮನೇಲಿ. ನೀವು್ ತಿಂಡಿ ಎಲ್ಲಾ ಮಾಡ್ಕೊಂಡ್ ಕೂತಿದ್ರಾ.
ಹೌದು ಮೇಡಂ.
ಹ್ಮ್
ಏನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು.
ನಾವು ನಮ್ಮ್ ಮಗಳನ್ನ ಅಂಗನವಾಡಿಗೆಲ್ಲ ಬಿಟ್ ಬಂದೋ ಅವ್ರಿಗೂ ತಿಂಡಿ ತಿನ್ಸಿ. ಸ್ನಾನ ಮಾಡ್ಸಿ ಅವ್ರ ಅಂಗನವಾಡಿ ಬಿಡಣ ಅಂತ ಹೋಗಿದ್ವಾ ಅವ್ರು. ಅಮ್ಮ ನೀನು ಕುೂತ್ಕೊಂಡಿರಮ್ಮ ಅಂಗನವಾಡಿಲಿ. ನೀನ್ ಕುೂತ್ಕೊಂಡ್ರೆ ನಾನು ಇರ್ತೀನಿ ಅಂತ. ಇದ್ರು ಸರಿ ಆಯ್ತು ಮಗ್ಳೇ ಬರ್ತೀನಿ ಇಲ್ಲಿ ಕುತ್ಕೊಂಡಿರುವ. ಹಾ ನೀ ಕೂತರಿ ಇಲ್ಲಿ ನಿಮ್ ಬಟ್ಟೆ ಎಲ್ಲಾ ಬಿಟ್ ಬಂದ್ ಬಿಟ್ಟಿದೀನಿ. ಬಟ್ಟೆ ತಗೊಂಡ್ ಬರ್ತೀನಿ ನೀರ್ ತಗೊಂಬರ್ತೀನಿ ಊಟಕ್ಕೆ. ಅಂತ ಹೇಳ್ಬಿಟ್ಟು ಹ ಸರಿ ಆಯ್ತಮ್ಮ ನೀನ್ ಹೋಗಿ ಹಗೆ ತಗೊಂಬ ಅಂತ ಅಂದ್ರು. ಹಂಗೆ ಮನೆ ಕಡೆಗೆ ಬಂದು ನವುನು.
ಹೌದಾ ಮೇಡಮ್ ನೀ ಪಾಪ ಆಟ ಮಾಡಲ್ವಾ ಮೇಡಮ್.
ಅಯ್ಯೋ ಸರ್ ತುಂಬಾ ಆಟ ಮಾಡ್ತಾರೆ ಅಷ್ಟಿ ಇರ್ಲಿಲ್ಲ. ಅಂಗನವಾಡಿ ಅಂದ್ರೆ ಮನೆಯಿಂದನೇ ಖುಷ ಹೊಲ್ಡೋರು ಇವಾಗ ಒಂದ್ ಇಪ್ಪತ್ ದಿವಿಸದಿಂದ ರಜ ಕೊಟ್ಟಿದ್ರಲ್ಲ. ಅಂಗನವಾಡಿಗೆ ಇವಗ ಮನೆ ಕಡೆ ಇದ್ದು ಇದ್ದು. ಮನೇಲಿ ಎಲ್ಲಾರ ಜೊತೆ ಆಟ ಆಡಿ ಆಡಿ. ಆಟದ ಕಡೆ ಗಮನ ಬಂದ್ಬಿಟ್ಟೈತಿ ಪಾಠದ ಕಡೆ ಗಮನ ಕಮ್ಮಿ ಆಗೈತಿ.
ಹ ಏನ್ ಮಾಡದ್ ಮೇಡಮ್ ಮಕ್ಳಲ್ವಾ.
ಇಲ್ಲ ಹೋಗಲ್ಲ ನಾನು ಅಂಗನವಾಡಿಗೆ ಮನೇಲ್ಲ ಇರ್ತೀನಿ ಆಟ ಆಡ್ಕೊಂಡು.
ಹ ಹಾ.
ಹಾ ಅಂತ ಹೇಳ್ತಾ ಇರ್ತಾರೆ.
ಹ ನೀವು. ಏನೋ ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ ನಿಮಗೆ.
ಸರ್
ನಿಮ್ಗೆ ಏನೋ ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ.
ಡ್ರೈವಿಂಗ್ ಮೇಲೆ ಸ್ವಲ್ಪ ಇದೆ ಸರ್ ಅಂದ್ರೆ. ಕಲಿಬೇಕು ಅನ್ನೋ ಆಸೆ ಅದ್ರ ಜೊತೆಗ್ ಸ್ವಲ್ಪ ಭಯನೂ ಜಾಸ್ತಿ ಅದಕ್ಕೋಸ್ಕರ ಇನ್ನ ಕಲಿಯೋದಕ್ಕೆಲ್ಲಾ ಹೋಗಿ ಗಿಲ್ಲ.
ಹು ಹು.
ಸತಿ ನಮ್ಮ ಮನೆಯವರು ನನ್ ತಮ್ಮ. ಹೇಳ್ಕೊಡ್ತಾರೆ ನಾನು ನಾನ್ ಇಂಟ್ರೆಸ್ಟ್ ಇಂದ. ಅಂದ್ರೇ ಅವ್ರಿಬ್ರು ಹೇಳ್ಕೊಡ್ತಾರೆ ನಾನೇ ಒಂದೊಂದ್ಸತಿ ಹೋಗಲ್ಲ.
ಹ ಹಾ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ.
ಆ
ಇಂಟ್ರೇಷ್ಟ್ ಇಲ್ಲ ಹಂಗಂದ್ರ ನಿನ್ಗೆ
ಜಾಸ್ತಿ ಇಲ್ಲ ಐತೆ ಅಂದ್ರೆ ಆಸೆ ಇಂಟ್ರೆಸ್ಟ್ ಕಮ್ಮಿ
ಎಂತಷ್ಟ ಕಮ್ಮಿ
ಹ ಹ ಅದಕ್ಕೆ ಇದೇನೊ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಸ್ವಲ್ಪ್
ಹಾ ಹಾ ಹಾ ಹಾ ಹಾ
ಹಾ ಅದಕ್ಕೆ
ಆಯ್ಯೋ ಬೂಕೆಲ್ಲ ಒಸತೀರಾ ಅಟ್ ಲೀಸ್
ಹ ಹೌದು ಸರ್ ಓಡಿಸ್ತೀನಿ ನಮ್ಮ ಮನೇಲಿ ಯಮಹ ಕ್ರಾಕ್ಸ್ ಇದೆ ಅದನ್ನ ಒಂದೊಂದ್ಸ್ ಸತಿ ಅಂದ್ರೆ ಪುಲ್ ಎಲ್ಲಾ ತಗೊಂಡೆಲ್ಲಾ ಇದೇನೆ ಎಲ್ಗಾನು ಹೋಗ್ ಬರ್ತೀನಿ ಅಂತ ಇಲ್ಲ ಹ ಇಲ್ಲೇ ಎಲ್ಲಾನಾ ಹೋಗದ ಬಂದ್ರೆ ಇಲ್ಲೇ ಮನೆ ಮುಂದೆನೆ ನಿಲ್ಸೋದ್ ಇರ್ತದ ಬಿಸ್ಲಿಗೆ.
ಹಾ ಹಾ
ಅವಾಗ ಏನ ತಂಗೊಡ್ ಹೋಗಿ ಶೆಡ್ಗ್ ಹಾಕದಾದ್ರೆ ತಗೊಂಡೋಗಿ ಹಾಕ್ತೀನಿ ಅಷ್ಟೇನೆ. ಹ ತಗೊಂಡು ಎಲ್ಲ ಹೋಗೋದೆಲ್ಲ ಹೋಗಲ್ಲ ಇನ್ನು ಮಾಮೂಲಿ ಸ್ಕೂಟಿ ಎಲ್ಲ ಚಾರ್ಜರ್ ಗಾಡಿ ಆದ್ರೆ ಅವನ್ನೆಲ್ಲಾ ನಾರ್ಮಲ್ ಮಲ್ಲ್ ಓಡ್ಸಾಡ್ತೀನಿ ಇನೊಂದ್ ಸ್ವಲ್ಪ ದೊಡ್ಡ್ ಗೇರ್ ಗಾಡಿ ಗೇರ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಎಲ್ಲಿ ಹೆಂಗ್ ಹಾಕ್ಬೇಕು ಅನ್ನೋದು. ಇಲ್ಲ ಒಂದೇ ಗೇರ್ ಅಲ್ಲಿ ಇಲ್ಲ ಎರಡನೇ ಗೇರ್ ಹಾಕೊಂಡೆ ಹೋಗೋದು ಅವಾಗ ಹತ್ತುವಾಗ ಅನ್ನಸುತಿ ಆಫ್ ಆಗ್ಬು ಬಿ
ಹಾ
ಗೇರಗಳು ಇನ್ನ ಸರಿಯಾಗಿ ಹಾಕೊದು ಗೊತ್ತಾಗಲ್ಲ. ಅದಕ್ಕೆ ಹೋಗಲ್ಲ ಇನ್ನ ನಮ್ಮ ಅಪ್ಪರ್ ಮನೆ ಅಲ್ಲಿ ಇದ್ದಾಗ ಪ್ಲಾಸ್ಟಿ ಇದೆ ನಮ್ ಅಪ್ಪಂದು ಗಾಡಿ ಅವಾಗ ನಮ್ ನಮ್ ಅಪ್ಪನ ಕೂಂಡಿಸ್ಕೊಂಡ್ ಹೋಗ್ತಾ ಇದ್ದೆ ಒಂದೊಂದ್ ರೌಂಡ್ ಎಲ್ಲಾದ್ರೂ. ಅದನ್ನು ಅಷ್ಟೇ ನಾನ್ ತಮ್ಮನೇ ಹೇಳ್ಕೊಟಿದ್ದ. ಹಾ ಅಂದ್ರೆ ಪ್ಲಾಟಿನ ಗಾಡಿನ ಓಡ್ಸೀ ಒಂದ್ ಸ್ವಲ್ಪ ಅಭ್ಯಾಸ ಇದೆ. ಈಗ ಅಲ್ಲಿ ತುಂಬಾ ದಿನ ಎರಡು ವರ್ಷಾನೇ ಆಗೋಯ್ತು ಜಾಸ್ತಿ ಓಡ್ಸಕ್ಕೆ ಹೋಗಿಲ್ ಹ್ಮ್
ಇನ್ನ ಕಾರ್ ಎಲ್ಲಾ ಇಂಟ್ರೆಸ್ಟ್ ಐತೆ ಒಂದೇ ಒಂದ್ ಸತಿ ಮಾತ್ರ ಫೀಲ್ಡ್ ಅಲ್ಲಿ ಓಡ್ಸಡಿದ್ದೆ ಇನ್ನ ರೋಡ್ಗೆಲ್ಲಾ ತಗೊಂದ್ ಬಂದಿರ್ಲಿಲ್ಲ ಫೀಲ್ಡ್ ಅಲ್ಲಿ ಮಾತ್ರ ನಮ್ಮ ಮನೆಯವರ್ ನ ಪಕ್ಕದಲ್ಲಿ ಕುತ್ತಿದ್ರೂ ಹೇಳ್ಕೊಡ್ತಾ ಇದ್ರು ಒಂದ್ ಎರಡ್ ಮೂರ್ ರೌಂಡ್ ಓಡ್ಸಿದ್ದೆ. ಹಂಗ್ ಲಾಸ್ಟ್ ಅಲ್ಲಿ ನಿಲ್ಸದ್ ಟೈಮ್ ಅಲ್ಲಿ ತಂಗೊಡ್ ಬೈಸ್ಕೊಂಡಿದ್ದೆ
ಎಲ್ಲಿಗೆ ಮೇಡಮ್
ಬಕಿಟ್ ಬಕಿಟ್ಗೆ ಮನೆ ಮುಂದೆ
ಹಾ
ಹಾ ಆ ಬಕೀಟುಗೆ ಹೋಗಿ ಗುದ್ದು ಅದಕ್ಕೂ ಬೈಸ್ಕೊಂಡಿದ್ದೆ
ಹ್ಮ
ದ್ದಿ ಕಾರು ಏನು ಸ್ಕ್ರಾಚಸ್ ಆತರ ಎಲ್ಲ ಏನು ಏನೂ ಆಗಿರ್ಲಿಲ್ಲ ಎಲ್ಲೂ ಹೋಗಿ ಜೋರಾಗಿ ಎಲ್ಲ ಗೂದ್ರಿರ್ಲಿಲ್ಲ.
ಹ ಹಾ ಹಾ
ಹಾ ನಿಲ್ಸದ್ದು ಗೊತ್ತಾಗ್ದಲ್ಲೇ ಇದ್ ಮಾಡ್ಕೊಬಿಟ್ಟಿದ್ದೆ ಅಷ್ಟೇನೆ
ಹೊ ಟೋಟಲ್ಲಿ ನಿಮಿಂಗ್ ಡ್ರೈವಿಂಗ್ ಬರಲ್ಲ ಅಂತ ಆಯ್ತು
ಇಲ್ಲ ಇಲ್ಲ ಸರ್ ಟೋಟಲ್ ಆಗಿ ಪುಲ್ ಪರ್ಫೆಕ್ಟ್ ಆಗಿ ಓಡಿಸ್ತೀವಿ ಅನ್ನೋತರಲ್ಲ ಏನಿ ಇಲ್ಲ ಬರೋದೇ ಇಲ್ಲ ಅಷ್ಟೇ ಕಾರ್ ಓಡ್ಸಿದ್ದಿದ್ದನು ಡ್ರೈವಿಂಗ್ ಎಲ್ಲ ಬರಲ್ಲ. ಕೂಟಿ ಆದ್ರೆ ಮಾತ್ರ ಓಡ್ಸಾಡ್ತೀನಿ
ಹಾ
ಹ್ಮ್
ಹ
ಅದೇ ಎಲ್ಗನ ಹೋಗ್ಬಕ್ಕೆ ಮನೇಲಿ ರೇಷನ್ ತರೋದಕ್ ಆಗ್ಬೋದು ಓಡ್ತೀನಿ ಅದನ್ ಬಿಟ್ಟೀನಿ ಯಾವ್ದ ಇದನ್ನು ಓಡ್ಸಾಡಲ್ಲ ಹ್ಮ ಮಗಳನ ಅಂಗನವಾಡಿಗೆ ಬಿಟ್ಟು ಬರೋದಕ್ಕೆ ಅಂಗನವಾಡಿ ಇಂದ ಕರ್ಕೊಂಬರೋಕ್ಕೆ
ಹಾ
ಹ್ಮ್
ಲಾಂಗ್ ಎಲ್ಲ ಏನ್ ನೋಓಡ್ಸಿಲ್ಲ ಬೈಕ್ ಸಹ ಸ್ಕೂಟಿ ಸಹ
ಆ ಸ್ಕೂಟಿ ಅಂದ್ರೆ ಅರೌಂಡ್ ಲಾಂಗ್ ಅಂದ್ರೆ ಒಂದ್ ಮೂವತ್ ಕಿಲೋ ಮೀಟರು
ಹಾ
ಂದ ಒಂದ್ವ ಕಿಲೋಮೀಟರ್ ಆ ಕಡೆಯಿಂದ ಒಂದ ಒಂದು ಅರವತ್ ಎಪ್ಪತ್ತು ಕಿಲೋಮೀಟರ್ ಓಡಸಿದ್ದಿನಿ ಅಷ್ಟೇ
ಹಾ ಹಾ ಹಾ
ಲಾಂಗ್ ಅಂದ್ರೆ ಇಏ ಅದಕ್ಕಿಂತ ಹೆವಿ ಲಾಂಗ್ ಎಲ್ಲ ಏನ್ ನೋಡ್ತಿಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್
ನೀವ್ ಯಜಮಾನ್ರು ಏನ್ ಮಾಡ್ತಾರೆ ಮೇಡಮ್ ಏನ್ ಮೇಡಮ್
ನೀವು ಇವಾಗ ಹುಡ್ಗರು ಬೈಕ್ ಗಳಲ್ಲೆಲ್ಲಾ ಲಾಂಗ್ ಡ್ರೈವ್ ಆ ಎಲ್ಲ ತರಲ್ಲ ನೀವು ಹೋಗ್ತೀರಾ ಆತರ
ಇಲ್ಲ ಮ್ಯಾಮ್ ನಾವ್ ಆದ್ರೆ ಏನು ಹೋಗಲ್ಲ ನಮ್ಮ ಅಷ್ಟೊಂದು ಫೆಸಿಲಿಟಿ ಇಲ್ಲ ಬೈಕ್ ಎಲ್ಲ ಕೊಡ್ಸಿಲ್ಲ
ಸ್
ಹಂಗಾಗಿ ನಾವೇನ್ ಹೋಗಲ್ಲ ಹಾ
ಸರಿ ಸರಿ ಆದಂದ್ರೆ ಎಲ್ಲಾನು ಹೋಗ್ಬೇಕ ಅಂದ್ರೆ ಎಲ್ಲ ಫ್ಯಾಮಿಲಿ ಜೊತೆನೆ
ಹಾ ಎಲ್ಲ ಫ್ಯಾಮಿಲಿ ಜೊತೆ ಇಷ್ಟ ಮೇಡಂ
ಹ್ಮ್ ಹೇಳೆಲ್ ಹೋಗ್ತೀರಾ ಫ್ಯಾಮಿಲಿ ಜೊತೆನ್್ವೆ ಏನ ದೇವಸ್ಥಾನಗಳು ಈ ವರ್ಷಕ್ಕ ಒಂದ್ಸರ್ತಿ ಟ್ರಿಪ್ ಹೋಗ್ತರ
ಜಾಸ್ತಿಯಲ್ಲೂ ಹೋಗಲ ನಾವು ಹೊರಗಡೆ
ಹಾ
ಹಾ
ದೇವಸ್ಥಾನಗಳಳಗ್ ಹೋಗ್ತೀರಾ ಫ್ಯಾಮಿಲಿ ಜೊತೆ
ಅಷ್ಟೇ ಅಷ್ಟೇ ಮಾಮ್
ೆ ಎಲ್ಲ ಇತಾರೆ ಎಲ್ಲಾನ ಟ್ರಿಪ್ ತರ ಎಲ್ಲಾನ ಹೋಗಿದ್ರಾ
ಇಲ್ಲ ಇಲ್ಲ ಮೇಡಮ್ ಎಲ್ಲ ಹೋಗಿಲ್ಲ
ಎಲ್ಲ ಹೋಗಿಲ್ಲ ಫ್ಯಾಮಿಲಿ ಜೊತೆನು ಹೋಗ್ಲಿಲ್ವಾ
ಇಲ್ಲ ಮೇಡಮ್ ಹೋಗಲ್ಲ ನಾವು ಹಂಗೆಲ್ಲ ನಮಗೆ ತೋಟ ಕೆಲಸ ಅದೇ ಜಾಸ್ತಿ ಇರ್ರೆ ಹಂಗಾಗಿ ನಾವೆಲ್ಲೂ ಹೋಗಲ್ಲ ಸ್ರ್
ಹ ಫುಲ್ ರೈತ್ರ ಕೆಲ್ಸ ಮಾಡದ್ರಲ್ಲೇ ಬಸಿ ಆಗ ಹೋಗ್ತೀರಾ ಹಂಗಾದ್ರೆ
ಹೌದು ಮೇಡಮ್ ಅದಕ್ಕೆ ಟೈಮ್ ಸಾಲಲ್ಲ ನಮ್ಗೆ
ಕೆನ ಇರೋ ಟೈಮ್ ಸಾಲಲ್ಲ.
ಹಾ ಇನ್ನೆಲ್ಲಿ ಮೇಡಂ ಅವರ ಕಡೆ ಎಲ್ಲ ಸುತ್ತಾಗದು
ಆ
ಹಾ
ನಿಮ್ ಫ್ಯಾಮಿಲಿಲ್ ಹಿಗೆ ಅಡ್ಜಸ್ಟ್ ಆಗ್ಿಟ್ಟಿದರಾ ಎಲ್ಲ ಜಾಸ್ತಿ ಓಡಾಡ್ದ
ಹಾ ಹಓ ಮೇಡಮ್ ಎಲ್ಲೂ ಹೋಗಲ್ಲ ನಮ್ಮ್ ಅಪ್ಪ ಅಮ್ಮನು ಎಲ್ಲೂ ಕರ್ಕೊಂಡ್ ಹೋಗಿಲ್ಲ ಹಂಗಾಗಿ ಅಲ್ಲ ಹೋಗಲ್ಲ ಹಾ ನಮ್ ಅಕ್ಕಗು
ಮನೇಲೇನ ಇರೋದು ಅಲ್ಲೇ ಎಲ್ಲಾನ ಹತ್ರಿತ್ರದಲ್ಲಿ ಓಡಾಡೋದು
ವಿಶೇಷ್ಟ ಮೇಡಂ.
ಮನೇಲೆ ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡ್ ಮನೇಲ್ಲೇ ಇರ್ರಿ ಅಂತಾರೆ.
ಅಷ್ಟೇ ಮೇಡಮ್ ಕೆಲ್ಸ ಮಾಡ್ಬೇಕು ಅಷ್ಟೇ ಕೆಲ್ಸ ಮಾಡಿ ಊಟ ಆಯತ ರೀ. ಏನ್ ಮಾಡದ್ ಮೇಡಮ್ ಕೆಲ್ಸ.
ಹ್ಮ್ ಕೆಲಸ ಕೆಲ್ಸದ ಕಡೆ ಗಮನ ಕೊಟ್ಟಾಗ. ಬೇರೆ ಎಲ್ಲ ಅಷ್ಟು ಗಮನಗಳು ಬರಲ್ಲ.
ಹೌದು ಮೇಡಮ್
ದುಡಿಮೆಯೇ ದೇವರು ಸರ್ ರೈತರು ದೇಶದ ಬೆನ್ನೆಲುಗು ಅಂದ್ಮೇಲೆ. ನೀವೆಲ್ಲಾ ರೈತರುಗಳ ಕೆಲ್ಸ ಮಾಡೋದ್ ಬಿಟ್ಬಿಟ್ರಿ.
ಎಲ್ಲಾರೂ ಹೇಳ್ತಾರ ನಮ್ ಯಾರು ಕೆಲ್ಸ ಮಾಡಲ್ಲ ಏನ್ ಮಾಡದು. ನಮಗೆ ಕೆಲ್ಸ ಮಾಡ್ಬೇಕು. ನ್ನದ ಬರ್ದ ಬಿಟ್ಟಿದೆ ಅವ್ ಮಾಡ್ಬೇಕಷ್ಟೇ ಯಾರು ಮಾಡ್ತಾರೋ ಬಿಡ್ತಾರೋ.
ಹೌದು ರೈತರಾಗಿ ಹುಟ್ಟಿದೀರಾ ಅಂದ್ಮೇಲೆ ಅದ. ಇದೇ ಅಲ್ವಾ ಸರ್.
ಹೌದೌದು ಮೇಡಮ್.
ಹಾ ನೀವು ಒಂದು ಬೆಳೆ ಬೆಳಿಲಿಲ್ಲ ಅಥವಾ ಒಂದ ಏನು ಮಾಡ್ಲಿಲ್ಲ ಅಂದ್ರೆ. ಇಡೀ ದೇಶಕ್ಕೆ ಅನ್ನ ಹಾಕೋ. ರೆ ಸರ್ ನೀವು ನೀವು ಗ್ರೇಟ್ಫುಲ್ ಆಗಿ ಇರ್ಬೇಕು
ನಿಜ ಮೇಡಂ.
ಹಾ ಸರಿ ಓಕೆ ಸರ್ ನಾ ಒಂದ್ ಕಾಲ್ ಬರ್ತಾ ಇದೆ ಮಾಡ್ತೀನಿ.
ಸರಿ ಸರಿ.